ಹಲೋ
ಹಲೋ
ಊಟಲಿಿಂಗ
ಆಯ್ತು ಊಟ ನಿಮ್ದ ಆಯ್ತಲ್ಲ
ಹಾ ಆಯ್ತು ಏನ್ ಮಾಡೈ್ತೆ
ಇಲ್ಲ ನೀನ್ ಶೇಡಸ್ ನೋಡಿದೆ ಈಗೆ ಎಲ್ಲಿ ಹೋಗಿದ್ದಿ
ಎ ಧೋರಣರಣ ಕಾಯತಿ
ಹಾ ಹಾ ಎಷ್ಟ್ ಜನ ಆಗಿರಿ
ಹ ತ ಹಂದ ಹತ್ತ ಹದನ ಹದ್ನಾಾಕು ಜನ
ಆಐಡಾ ಕಟ್ಕೊಂಡು ಹೋಗಿರಾನ
ಹಾ ಆಟ ತಗೊಂಡೋಗದೆ
ಹಾ ಸ್ನಾಪ ಅ ಹಾಕಿದೆಲ್ಲ ಅಲ್ಲ ಹುಡುಗರು ವರ್ಷ ಸ್ನಾಪ ಹಾಕ ತರಲೋ
ಹೌದಾ
ಹಾ ಸ್ನಾಯಪ್ ನೋಡ್ದ ಅದ ಕೇಳದ ಎರಿಗ ಎಲ್ಲಿಗ್ರರು ಹೋಗಿನ ಕಾಣಿಸ್ತರಿ ರೇಟ್ ಇದೆ ವಾಟ್ಸಪ್ ಟೋರಿ ಇಟಿದಿ
ಹೌದಾ ವಾಟ್ಸಪ್ ಸ್ಟೋರಿ ಡೀಲ್ಟ್ ಆಯ್ತು ಇರ್ತದ ಏನೋ ಮಾಡಕ್ ಹೋಗಿ
ಹ ಏನ್ ನೋಡತಿದಿ ಹಂಗ ಡಿರೆಕ್ಟ್ ಆಗಂಗ
ಇಲ್ಲ ನಾನೇ ಡಿಲೀಟ್ ಮಾಡಿದ್ದೆ ಪೂಡ
ಹಕ್ಕಾ ಹ
ಹ ಸುಮ್ಮಾಂಗ
ಹಕ ನೀನ್ ಫೋಟೋ ಚೆಂದ ಬಂದಿಲ್ಲಾನು
ಹಾ ನಮ್ ಸರಿ ಬಂದಿಲ್ಲ ಫೋಟೋ ಹಾದಿಕೆ ಡಿಲೀಟ್ ಮಾಡೆ
ಹ್ಮ್ ಹ್ಮ ಹ್ಮ್ ನಿನ್ ಬರ ಹೇಬಳ್ಳ ಅ ದ ಬಗ್ಗೆ ದೋಸ್ತರ ಬಗ್ಗೆ ಯೋಚನೆ ಮಾಡುಬೇಕ್
ಹೌದಾ ಹೆಂಗ್ ಮತ್ತೆನ್ ಸ್ಟಡಿ ಹೆಂಗ್ ನಡ್ದ
ಸಡಿಲ್ಲಾ ಇಡಿಯಲ್ಲ ಅಣ್ಣ ಎಲ್ಲ ಸುಮ ಸುಮನ್ ಕೂಡೋದ ನೋಡ ಜಿಂದೆ ಇದೆ ಏನ ಇಲ್ಲಿ
ಹೌದ ಏನ್ ಕೆಸ್ ಪಿ ಕೆ ಇದು ಪೊಲೀಸ್ ಕಾನ್ಸ್ಟೇಬಲ್ ಬಿಟ್ರ ಅಂತ ಮತ್ತೆ ಆಗ್ಬೇಕಿಲ್ಲ
ನಂದ್ ಏಜ್ ಆಗಿಲ್ರಿಣ್ಣ
ಹೌದಾ ಮುಂದೆ ಮತ್ತೆ ಹೆಂಗ ಮತ್ತೆ ಬರಿತಲ್ ಎಕ್ಸಾಮ್ ಅಲ್
ಹೌದಾ ವಿಟ್ರೆಗೇನೆಮ್
ನಮಗೂ ಇಲ್ಲಿ ಇಪ್ಪತ್ ನಕ್ಷನದು ವೆಟನರಿ ಎಕ್ಸಾಮ್ ಬರ್ಯೋದಾಗ ಹೋಗ್ಯದ ಇನ್ ಪಿ ಸಿ ಪೊಲೀಸರ ಎಲ್ಲೋಗರೆ ರೀ
ಹೌದಾ ಏ ಮತ್ತ ಹೆಂಗೆ ಎಟರ್ನ ಮುಗಸಿದ್ಮ್ಯ ಏನ್ ಜಾಬ್ ಸಿಗತಾವ ನಿಮ್ಗ
ಹಾ ಸಿಗತ ಅಂತ ಹೇಳತಾರ ಮಂದಿ ಎಲ್ಲ ನಮ್ಗರ ಗೊತ್ತಿಲ್ಲ ನಾವು ಬಿ ಬೇರೆ ಮಾತ ಕೇಳ್ಕೊಂಡು ವೆಟನರಿ ಮಾಡಿದ್ದು
ಹ್ಮ್ ಅಂದ್ರೆ ನಮ್ ನಿಮ್ ಕಾಯಲ್ ಮೇಲೆ ನೀವ್ ನಿದ್ರಾಕ ಡೌಟ್ ಏನಿದ್ರ ಮ್ಯಾಲ
ಹಯ ನಮ್ ಕಲ್ ಮೇ ನ ಹುಟ್ಟಿ ನಡ ನಿಂದಿರ್ತೇವೆ ಬಿಡ್ರಿ
ಹೌದಾ ಅದ ಜಾಬ್ ಮಾಡಿದ್ರ ಏನ್ ಸಬ ಬೆಲೆ ಇರುತ್ತಂತ
ಹಾ ಜದ್ರ ಎಲ್ಲರಿ ಬರ ಇರ್ತದ ಬಿಡ್ರಿ ನಮ್ ದೋಸ್ತ ನಮ್ ದೋಸ್ತ್ರ ಮಾಮಬ್ಬ ಪೊಲೀಸನಾ ಯ ಮಾಮಾ ಅವರ್ ಮಾಮಾ ಪೋಲಿಸ್ ಕ್ಷ ಬಳ ಆರಡಡ್ತಾನ ಮಗ ನಮ್ಮಲಿ
ಆರಡಳಪ್ಪ ಯಾರ ಯಾರಾವ ಯಾರಡಾವ
ಇಲ್ಲಿ ಒಬ್ಬ ಅನ ಮ ಇಲ್ಲೇ ದೂರ್ ನೋಡಿದಾವ ಅಂತ ಹೇಳಿ ಅವನ್ ಇನ್ ಇಷ್ಟ ಇಡಿ ಅವ್ನ್ ಇನ್ ಇಷ್ಟ ಯಾದ್ಗ್ಯ ಅವವು ಯಾದ್ಗಿರ ಇದಿದಾವನ
ಹ್ಮ ಹಾ
ಇದ್ರೆ ದೋರ್ನಾಳೆ ಅಂತ ಹೆಸರುಾಕೋತಾನ ಇನ್ಷ್ಟದ
ಇ ಅಡ್ಡೆ ಹೆಸ್ರರಿಗೆಡ್ ಹೆಸ್ರು ಇತವ ಮನಿ ಚಂದ ದ ಹೆಸರು ಹ ಆವ
ಏನ್ಪ ಎಲ್ಲ ಗೋ ಗೊತ್ತಿಲ್ಲ ಅವ್ರ ಮಾಮಾ ಪೊಲೀಸನ್ ಅಂತ ಬಾಡತನ್ ನಾ ಬೇರೆವಊದನ್ ಹಓದ್ ಬಂದಿರ್ತೇವೆ ಸುಮನೆ ಹದ್ ಬಿಡಪ್ಪ ಜಗಡ ಯಾಕಂದ್ ನಾವು ಸುಮ್ ಕೂಡ್ತೇವು
ಹೌದಾ
ಹಾ ಜಗಡ ಯಾಕ ಓದ್ಲ ಬಂದಿರ್ತೇವು ಓದ್ ಹೋದ ಸಾಕು
ಹ್ಮ್ ಹ್ಮ್ ನಾ ಜಗಳ ಪಾಗ್ಲ ಆಡ್ಬಡ ಅಂತ ಜ್ಯೋಕ್ ಮಾಡಿದ್ರ
ಮಾತಾಡ್ತಾನ ಹಡ್ಸ್ಕೊತ ಹೋಯ್ತಾನ ಹುಡ್ಗನ್ ಮನಸ ಬಾಳ ಚಂದ ಇರ್ಲ ಖರೆ ಧಿಮಾ ಕಡಸೋಣಂಬುದಟೆ
ಏನಾ
ನಿಮಾಗ ಕಡಿಸತಾನ ಅಟೆಕರೆ ಗುಣದ ನೆಲ್ಲ ಬಾ ಚಂದ ಅವು
ಹೌದ ಆಯ್ತಾಯಯ್ತು
ತೊಂದ್ರೆ ಆದ್ರರು ಬರ್ತಾನಗಾರ ರೊಕ್ಕ ಇಲ್ಲಾಂದ್ರೆ ಫೋನ್ ಹಾಕ್ತಾನ
ಅವೇ ದೊಡ್ಡ ಬಡವರ್ತಾನ ನಿಮ್ಗೆ ಎಲ್ ರೊಕ್ಕ ಆಗ್ತಾನ
ಯಾರು ಮಾಮ ಪೋಲೀಸನಾರ ದಿನೊಂದ್ ಐನ ಐನೂರ ಐನೂರು ಹಾಕ್ತಾನ ಅಂತನಿಖರ್ಚಿಗ
ಹ್ಮ ಹೌದಾ ಐದ್ೈದನೂರ ಆಯ್ತನದಾರ ಅಲ್ಲಿ ಮನಿ
ಅವನಳ ತೋರ್್ದ ನಂಗ ಫೋನ್ ಪೇ ಎಲ್ಲಾ ಒಂದು ಡೀಟೇಲ್ಸ್ ಎಲ್ಲ ತೋರ್್ದನು
ಹೌದಾ
ಹಾ ಮತ್ತ ನೀವ ಕೋರ್ಸ್ ಮಾಡತ್ತೀರಿ
ನಾ ಇದಾರ ಮಜೇನ ಅಂತಾರಲ್ಲ ಕ ಅಗ್ರಿಕಲ್ಚರ್
ಅಗ್ರಿಕಲ್ಚರ್ ಒತ್ರೀ ನೀವು
ವ
ಮಾತಾಡ್ರಿ ಅತ್ ಹೋಗ್ಯರಿ
ಹಾ ಮಾತಾಡಾಯಯ್ತು
ಹಾ ಹಾ ಮತ್ತೆ ನಡ್ರ ಏನೇನ್ ಎಲ್ಲಾ
ಏನ್ ಹೇಳ್ರಿಏಏನ್ ಆರಾಮಲ್ರಿ ಅಲ್ ಆರಾಮಲ್ರಿ ಅಲ್
ಎಲ್ಲ ಆರಾಮ್ ನೋಡ್ರಿ ನಾವಾಯ್ತು ನಮ್ ಕೆಲ್ಸ ಆಯ್ತು
ಮಳೆ ಯಾಲ್ಲಿ ಬರುತ್ತೆ
ಮಳೆ ದಿನ ಉಂಟದಲ್ಲರೀ ನೋಡತ್ತೇ ನೀ
ಹೌದಾ ಈ ಕಡೆ ನಮ್ ಯಾದಗಿರಿ ಸೈಡ್ ಇಲ್ಲ ಮಳೆ
ಹಾ ಹ ಯ್ಗಿರಿ ಹಿಂದಿಳ ಜಿಲ್ಲ ಅದ ಬಿಟ್ರಿ ಇಲ್ಲಿಂದ ಮಂದಿ ಭ ಹಂಗ್ಯವ ಎಲ್ಲಾ ಹಂಗ್ಯವ
ಹೌದಾ
ಹಾ ಇನ್ ಮಳೆದು ಇನ್ ಮಂಜೆ ಮನಸಲ್ಲಿ ಕಲ್ಲದ ರ ಮಳೆ ಬಳದು ಮುಣಬಳದು
ಮ ಮತ್ತ ಹೇಳ್ರಿ ಜೂನಿಯರ್ ಸಾವ ಬರ್ತರಿ ಜೂನಿಯರ್ ಶವಾ ಬರ್ತ ಹ ಈಗ ಆತರೀ ನಮ್ಗ ಏನ್ ವೆಟ್ರನೇರಿ ಅಂತ ಹಿಂಗ ಅಂತ ರ್ಯಾಗಿಿಂಗ್ ಅ ಮಾಡ್ತಾರಂತ ರ್ಯಾಗಿಂಗ್ ಅಂದ್ರೆ ಏನಂತ ಗೊತ್ತ ಹ ಯಾರ ಲಿಂಗು ಅಂತ ನೋಡ್ರಿ ಎ ಹೆಚ್ ಪಿ ಕಾಲೇಜ
ಆ ಬಾಳ್ ಡೇಂಜರ್ ನೋಡ್ರ ಮಾತ್ ಆ ಮಾತಾಡನ ಸುಮ ಕೂಡ್ತಾನ ಅವೇನ್ ರಿವೇಜ್ ತಕಮ್ತಾನ ಬಿಡಲ್ ನೋಡ್ರ
ಅಯದ ಹ ಗೊತ್ತ ಹ ದೊಡ್ಡ ಡಾಕು ಇದಂತತ್ ಅವಾಗ ಬೀದಾರ್ಕ
ಡಾಕು ಇರ್ಬೋದ್ರೀ ಅದೆಲ್ಲಾ ಏನ್ ತಿಳ್ಕೊಬೇಡ್ರಿ
ಹ್ಮ್ ಹ್ಮ್ ಇಲ್ಲ ಇಲ್ಲ ಅ ಇ ಯಾಕ ಸುಮ ಬೀದಾರಲ್ಲ ಇ ಯದ ಗಿರಿ ಅದ ಅಂತೇಳಿ ಗಪ್ಪನಂತ
ಹಾ ಇಲ್ಲಿ ಅಿರ ಮಂದಿ ತೋರ ಆಡ್ಸಲತ್ತ ಯಾವ ಮಂದಿ ತೋರಾಡ್ಸ್ಲತ್ತ ಬೀದರ್ ಕಡೆ ಬಂದನ ಹಾಗೆ ಹಗೆ ಹಟ್ಟೆ ಆಗ್ಬಿಡ್ತಾನ
ಅವ ಎಲ್ಲ ಬಿಟ್ ಬಿಿಡು ದೋಸ್ತ ಚಛಲೋ ಮಾತ್ೋಡು ಎಲ್ಲಾ ಯಾಕ ಮಂದಿ ತಕೊಂಡ್ ಏನ್ ಮಾಡ್ತೀ ನಿಂದು ನೀನ್ ಇರು
ನೀವ್ ಎಲ್ಲತಿರ್ಲರಿ ಹಂಗ ಹಿಂಗ ಅಂತರ ಹೇಳಕ್ತಿ ನಾವ್ ಹೆಂಗನ ಅ
ಚುಕ್ಕಿ ಆಗಿರಡ್ರಿನು ಸುಕ್ಕಿ ಶುಕ್ಕ್ಯಾಯ ಕರೇ
ನಾ ಎನಿ ಟೈಮ್ ಆಗೋತ ಇರ್ತರಿ ನಮ್ದ ಕೇಳಕ್ ಹೋಗಬೋಡ್ರಿ ಐಮ್ ಆಲ್ವೇಸ್ ಬಿ ರೆಡಿ
ಹ್ಮ್
ನೀವವು್ ಮಾಡ್ತೀರಾರೀ ಕೆಲ್
ಏ ಚುಖಿ ಆಕ್ತಿವ್ರಿ ನಾವ ಆಾಗಾಗ ಹ್ಮ್
ಎಲ್ಲ ಜಾವಾಗ
ಹ್ಮ ಹ ಬಸ ಮಾಸ್ಲ ಅಂತಾರಲ್ಲ ಎಲ್ಲಿ ಬಾರ್ದ ಬಸ ಮಾಡಸ್ಲ್ ಶಪರ
ಅದೇ ಕಿಲ್ಲ ಪರತದರ ಕಿಲ್ಲಕ್ಕಾ
ಹಲೋ ಕ ಯ ಶಾಪರ್ ಹೆಂಗಾದ್ರಿ ಚಲೋ ಅದ್ರೀ ಶಾಪರ್
ಸ ನೋಡ್ರಿ ಅ ಶಾಪರ್ ಹೆಸರಿಕೆ ಆದ್ರೆ ವಾಮಿಟ್ ಆಯತ
ಎವತ
ಹೂ್ರರಿ ಸುಮಾನ ಕಷ್ಟಪಟ್ಟೆ ಇಲ್ಲಿಟ ಹುಡು ಅಿ ಬಂದಿದ್ದಲ್ಲ ದಾರಿ ತಪ್ಪ ಬಂದಾಗ್ಯದ ಇಲ್ ಶಾಪರು
ಹೌದಾ ಇದು ಈ ಚಛೊಲೋ ಇತ್ತು ಇಲ್ಲಿ ಚೊಲೋ ಅನ್ತ ಕಾಲೇಜ್ ಬೇರೆ ಕಡೆ ಎಲ್ಲ ಕೆಲ್ಸ ಬಾಳ ಅತಾರ ನಿ್ ಚೊಲ ನಿಮ್ ಪುಣ್ಯ ಏನ ದವರ್ಳ್ಳಿ ಬಂದದ್ದ
ಹಾ ಹಾ ನಿಮ್ಗೆಲ್ಲ ಗೊತ್ತದೇನ್ರಿ ದೋರ್ನಡಿಿ ಎಲ್ಲ
ಗೊತ್ತರಿೀ ಅಲ್ಲಿ ಎಲ್ಲ ಹೋದಾರ ಮೂಡೋ್ರಾರ
ಅಲ್ಲಿ ದೊಳಾಗಬಾ ಇವಂತ ನೋಡ್ರಿ ಮಲ್ಲು ದೋರ್ ನೋಿ ಅಂತ ಹೇಳಿ ಒಂದು ಐಡಿಯಾ ಅದ ನೋಡ್ರಿ ಮಲ್ಲಲು ಯಮ ೋರಣ ಒಂದು ಐಡಿಯಾಾದ ನೋಡ್ರಿ ಅಲ್ಲಾ ನಿಮ್ ದೋಸ್ತ ಇದ ಇರ್ಬೇಕ ಅವ
ಹಾ ನಮಗೂ ದೋಸ್ತಾನೆ
ಹ ರೀ ಯಾವ್ದಿ ಹುಡ್ಗರಿೀ ಅಡಸ್ತಾನ ಯಾಕರಿೀ ಅಟ
ಹ್ಡಸಾಲ್ರ
ಎಲ್ಲರಿೀ ಏನೇಟೈ್ ನೋಡ್ ಮುದ್ರ ಮ ಬರಿ ಮಾತಾಡ ಹಂಗ ನಮ್ಮ ಮಾಮಾರ್ಂಗ
ಹ ಶಂಕರ ಗೊತ್ತಂಡ್ರೆ ಶಂಕರ ಶಂಕರ ಕಾಳಿ ಶಂಕರ
ಹಾ ರೀ ಗೊ ಗೊ ಉುದು್ರ ಉುದುಿರ ಫೋಟೋ ತಗೋತ್ತೇ ಏ ಬೆಂಕಿ ಮಾಡ್ತಾರ
ಹಾ ಮಸ್ತ್ ಮಾಡ್ತೇನೆ ಎಡಿಟರ್ ಎಡಿಟರ್ ನಂಬರ್ ಒನ್ ಕಾಳಗಿ ಹೌದೌದು ನೀವು ನೀವ್ ಹೆಂಗ ಮಾಡ್ತಾರೀ ಮತ್ತೆ ಎ
ನಮಗೆ ನಾವ್ ಎಟ್ ಬಿಡ್ರಿ ಏನ್ ಬೇಕ ಎಲ್ಲಾ ಮಾಡ್ತೇವ ನಮ್್ದ ಎಲ್ಲಾ ಆಮಲೆ ಎಲ್ಲಾವ
ಹೌದಾ
ನಿಮ್ ಯಗಾರ ಮಾಡ್ಸ್ಕೊಂಬದಿತ್ತ ಅಂದ್ರೆ ಹೇಳ್ರಿ ಒ್ರ ಬರರಿ
ಆಯ್ತ್ರಿೀ ಎಡಿಟ್ ಮಾಡೋದಿತ್ರ ನಂಬ ಅಂತ
ಹೇಳಿಟ್ಟಿಲ್ಲ ರೀ ಏನ್ ಭ ಕೆಲಸ ನಿಮ್ಮ್ ಮಾಡ್ಸ್ಕೊಂಬದಿತಿ ಅಂದ್ರ ಬ ನಂಬಲ್ಲ ಎನ ಟೈಮ್ ರೆಡಿ ಇರ್ತೇವವು
ಆಯ್ತಾಯಯ್ತು ತ್ರಿ ಆಯ್ತ್ ಮಾಡ್ತನ ತವ್ರಿ ನಮ್ಮೆಲ್ಲ
ಇಲ್ಲ ಕರೆಕ್ಟ್ ಆರಕ್ಕ ಆರ್ ಹಿಡ್ದ್ ರಾತ್ರಿ ಹನ್ನೆರಡರ ತ ಎನಿ ಟೈಮ್ ಚಾಲ ಇರ್ತ ನೋಡ್ರರು
ಹೌದಾ ಅಂದ್ರ ಆಯ್ತ್ ಇದ ಪಫೋನ್ ಚಗನ್ ತರ್ತನಮಾತಾಡ್ರಿ ಹಿಂಗ ಕಷ್ಟ ಸುಖ ಇದ್ರ ಈಗ
ಅ ಹ ಎನಿ ಟೈಮ ರ ಆಲ್ವಸ್ ರೆಡಿ ಮುಂಜಾನೆ ಕರೆಕ್ಟ್ ಆರ್ರಡ ರಾತ್ರಿ ಹನ್ನೆರಡರ ತಾನ ನೋಡ್ರರಿ ಯಾೆ ಭೀ ಹಚ್ಬೋದು ನೀವು ಕಾಲ್ ನ
ಹೌದಾ ಅಂದ್ರೆ ವಸ ಟಾಸ್ಕ್ ಕೊಡ್ತಾರನ್ರಿ ಅದ ಯಾವ್ದ್ ಕಾರ್ಯಪ ಅಂತಾರ ಅಕ ಕಳಸ್ಬೋದ್ರಿ
ಅೀ ಅದೆಲ್ಲ ಬಿಟ್ಕಡ್ರಿ ಅಂತ ಯಾಪ್ಗಳೆಲ್ಲ ಚಿಂತೆ ಮಾಡಲ್ಲ ಹೇಳತನಿಮ್ಮನ ಎನಿ ಟೈಮ್ ಚಾಲು ಬಾಡಿ ಇದು ವೀಕ್ ಆಗೋ ಬಾಡಿ ಅಲ್ಲ ಇದು
ಹೌದಾ ಅಂತ ಬಿಡ್ರೇಕ ಅಂತ ಮಾತಾಡೋ ಸ್ವಲ್ಪ ಓದೋದು ಆರೋಗ್ಯ ಹೆಂಗಾದ್ರ ನಿಮ್ದು ಆರಾಮ ಇರದಲ್ಲ
ಎಲ್ಲ ಆರಾಮ್ ನೋಡ್ರಿ ಐಮ್ ಆಲ್ವೇಸ್ ರೆಡಿ
ಅದು ಹೆದ್ರಡ
ಹಾ ಮತ್ತೆ ನೋಡದ ಏನಿಲ್ಲ ನಿಮ್ಗ್ ಗೊತ್ತೀರಿ ಬ್ಯಾಟ್ರ ನೀವು್ ಓತ್ತೀರಿ ನಾವ್ ್ತಿೀವಿ
ಹೇಳಟ ಅಗ್ರಿ ಸಂಪ ನೀವು
ಓಹೋ ಅಗ್ರಿ ಮಾಡ್ತರ್ರೀ ನಿಮ್ ಕೆಲ್ಸ ಕೆಲ್ಸ ಹಚ್ತಾರರರಿ
ಏನು ಗಗಳಳೆ ಅ ಆದ ಎಲ್ಲ ಬಿಡ್ತಿರಿ
ಗಳೇ ಅಂದ್ರ ಏನ್ರಿ
ಹಗಳ ಹಡತ್ರಿ ಸ್ವಪ್ ಒಂದತ್ ಶಗಣ ಮಾತಾರಣ ಸಪ್ಪ ಮಾತಾಡ್ರಿ ಸ್ವಲ್ಪ ಹ ಕೆಲ್ಸ ಆದ್ರ ನಂತ ಮತ್ತಸ್ನತ್ರಿ ಹಾ ಅಲೋ
ಹಿಂದಿರ್ರಿ ಏನ ಟೈಮ್ ಆಗಿರಾ
ಆಯ್ತಾಯಯ್ತು ಮಾತಾಡ್ರಿ
ಮತ್ತೆ ಏನಡದ್ರೀ ಅಲ್ಲಾ ಆರಾಮಲ್ಲಾ
ಆರಾಮ ನೀೂರ್
ನೋಡ್ರ ನ ಬಾಳ ಪಸಂದ್ ನಿಮ ನೋಡ ಬಾಳ ಇಷ್ಟಾರ ರ ಶೀಟ್
ವೀಡಿಯೋ ಕಾಲ್ ಮಾಡ್ರಿ ವೀಡಿಯೋ ಕಾಲ್ ಮಾಡ್ರಿ ಆಮೇಲೆ ಮಾತಾಡಂತ್ರಿ
ಅ ರೀ ಬಾಳ ಸ್ಮಾರ್ ಇದೀರಿ ಖರನ್ ಖರ ಅಂದ ಟಿ ಶರ್ಟ್ ಅದನ್ನ ಹಾಕೋತೀರ ಅಂತ ಅವಾಗ ಬಾಳುೋಗಿದ್ದಿರಲಾ
ಇಲ್ರಿ ನಿಮ್ ಮಾಡಿ ಬೆಳಗೆಲ್ ಬಿಡ್ರಿ ನಾವವು ನೀವ ಚನ್ ಸಿಗಿರಿ ಕೆನ್ಸ ಕನ್ಸ